ಹ ನ ಅದನ್ ತಿನ್ಿ ಮಾಾತಾವಲ್ಲ ಅತಿ ಮ ಬೈಲ ನನ್ ಕೇಳ ಚಿ ಸ ಹಂಗಲ್ಲೋ ನೀ್ ಎಲ್ಲ ನೀ ಹೆಸರು ಹೇಳೇಳ್ತಿದ್ ನೋ ಅಷ್ಟಿಗೆ ಸರಿ ಇವ ಇ್ ಮಾಡೇನ್ ಇದು ಮಾಡೇನ್ ಅಂತ ನನ್ ಹೆಸರು ನಾ ಪ ನಾ ನಿಂತೀನಿ ಯಾರಿಗ ಗೊತ್ತಾಗಿಲ್ಲ ಅದಕ್ಕೆ ನಾ ಸುಮ್ನೆ ನಿತ್ುಬಿಟ ನಿ ಅದ ನಿ ನ್ ಬಿು ನ ಅಡಸ್ ಬಿದ್ದ ೆನ್ ತಗೋದಿಲ್ಲ ಮತ್ತ ಅಂದ ಸೆಕಂಡ್ ಮ ಫಸ್ಟ್ಡ್ ಸೆಕ್ ಚ ಸಕ್ಸ್ಟಿ ತ್ರ ಮ ಗಾಣಗರ ಏ ಪ್ರದೀಪ್ ಸ್ವಲ್ಪ ಮಾತ್ಡತನ ಹೋಗ ನೋಡು ಮಾತ್ ಹ ಒಊಟ ಒಳದಲ್ಲಿ ಸರ್ ಸರ್ ಇಲ್ಲ ಸರ್ ಸ್ವಲ್ಪ ಮಂದಿ ಸರಿ ಕ್ಲೋಸರ್ ರೀ ಇನ್ನೊಂದಂದು ಮಾತ್ರ ಮತ್ತ ಏನ ಬಂತು ಏನ್ ಸರಿ ಏನ ಸಿಯಾರಿ ಕ್ಲೋಸ್ರಿ ಮತ್ತ ನನ್ ಬತ್ತು ಮಾತ ನಾಕು ಈಗ ಏನೋ ಬಂತೇನೊ ನೆಪಪ ಅವ್ರ ದೋಸ್ತದ್ರೀ ಅದು ಕ್ಲೋಸ್ ಅಂದ ಬಂದ್ ಮಾತ ಸರಿ ಸಿ ಆರ್ ಕ್ಲೋಸ್ ಅರಿ ಅವ್ರಿಗೆಸ ಪ್ರೆಸೆಂಟ್ ಇದ್ದರಿ ಅ
ಅದ ಯಾರ್ ಹೇಳಾರತ್ತ ಗೊತ್ತದ್ ನನಗದು ಹಾ ಎಲ್ಲ ಸ ಹೇಳಿಲ್ರಿ ಇದು ಮುತ್ತಪ್ಪ ಹುಡುಗರು ಹೇಳ ್ರ ನಮ್ದಂಬ ಹು ಯಾವಾಗ ಬಂದ ಹೆಂಗ ಮ ಹೊರಗೆ ಯಾವಾಗ ಬಂದ ಕರೆ ಕರೆ ಹಾ ಅಲೋ ಆರಾಮ್ ಮತ್ತೇನೇನ್ರಿ ನೀವ್ ಹೇಳ್ಬೇಕು ಏ ನಡ್ರಿ ಪಡಪುಡ ಸಮೋಸಾ ಡ ೋಂಗ ಹೆಂಗ ಓಡ್ತಾ ನೋಡ್ರಿ ವಿನಕ್ ಸಂಗತಿ
ವಿನಾಯಕ್ ಸ್ವಾಮಿ ಸಮೋಸ ಅದನ್ರಿ ಇಲ್ಲಾ ಅವ್ನಿಗೆ ಸಮೋಸ ಕೊಡಸ್ತನ್ೀಗಲ್ಲ
ಗಡಾಡಿ ಗಡ್ಡಾಡಿ ್ರೆಾಪ್ರ ಬಯಲ ಕರ ನೋಡ ಅವತ್ ಸುಮ್ಾ ನಾ ಸುಮ್ ಹೋಗೋ ನ್ ಮಬಬೇಕ ಇತ್ ನೋಡ ಸುಮ್ಮನೆ ತಪ್ಪಾಡ ಅ ಇಲ್ಲಲ್ಲ ಹಾಕ ಹಾಕ್ತಿದ್ಲಕ್ಕ
ಯಾರೀ
ಗಪ್ ಚುಪ್ ಎಲ್ಲದ ಹೈಕೊಳ್ಳಿ ಅಂದ್ರೆ ಅಬ್ಸೆಂಟ್ ಹಾಕನ್್ ಬಿಡು ಹ ಸ್ ಲಸ್ ಎಸ್ ಪಿ ಅತ್ತ ಕ್ರಿ ಅಲ್ ಮ ಅಮೌ
ನೋಡ್ರಿ ನಾ ನಯ ಕೇಳೋರ ಹಂಗೆ ಅಂತನ್ರಿ ಅಸಿಸ್ಟೆಂಟ್ಿ ಕರ್ಸ್ರಿ ಸರ ಎರಡ್ ತಾಸ ನಾ ಸಿ ಆರ್ ಬಜುನ್ ತಿನ್ರಿ ಅವ್ನ್ ಬ ನಿಂತನ್ಿ ನ ಎಲ್ಲ ಹೋಗಿಲ್ರಿ ಲಸ್ ಿಗೆ ಅಸಿಸ್ಟೆಂಟ್ ಒ ಒಂದ ಪಪಾತ ನಿಂತಾನ ತಂದನ ತಂದಿ ನ ಇಐೆ ಅದ್ರನು ಇದ ಮರ್ಸೀರಿ ಅಂತ
ಕೊರೆ ಕರೆ ಕರೆ ನೋಡ್ರಿ ನಿಮ್ದ ಮಾತ್ ಕರೆ ಹೇಳೋಡ್ರಿ ಗಡಾಡಿ ಗಾಡಿ
ಹ್ಮ ಹ ಹ ರೀ
ಹ ಅ ಅ ಹೌದ ಹೌದ ಕರೆ ಕರೆ
ಏನ್ ಮಾಡಪ್ಪ ಈ ಅದು ಮಾತ್ರಿ ಈಗ ಸಮೋಸ ತಿನ್ಸ್ತಿರಿಲ್ರರಿ ಹೇಳ್ರಿಗ ತಿನ್ನೊಂಬರ್ರಿ ಹ ಹ್ಮ ರೀ
ಮಾಡ್ಯ ನೋಡಿ ಪಡ್ರರಿತ್ತತ ನೋಡಿ
ನೀವು ಮಾಡ್ಸಿಲ್ಲ ಅಂದ್ರ ನೀವು ಹೊರಗೆ ಎನ್್ರ ಮಾಡ್ಕ ನೋ್ರ ಈಗ
ನನ್ ಬಲೆ ಎಲ್ಲ ಅವ್ರಿ ಹೊರತ್ ಕಲ್ರಿ ಈಗ
ನಿಮ್ಗೆಏ ನೀವ್ೇಳಾಕಿದಚ್ಚ ಪೈಲಾನನೆ ಮಾಡ್ತದ
ನಮ್ಮಲ್ಲಿ ಇಲ್ಲೇ ಎಲ್ರಕ ಎಲ್ಲಾ ನಂಬಲ್ಲಿ ಇದ್ರ ಮಾಡಸ ಮತ್ತೆ ಹೆಿಂಗೆ ಅಂದಕೆಷ್ಟ ಮನೆ ಮುಚ್ಚಿರಿ ಒಬ್ಬರದವರು
ಹ ಯಾರ್ದ ಹೇಳ್ರಿ
ನಂಗರು
ಹಂಗಗೆ ಮಾಡಿ ಹೊಳ್ಸ ಟ್ರ ನಮಗ ನೀವು ಏ ದೈಹಿಕ ಶಿಕ್ಷಣಕ ಸ ಇದು
ಸಹಾಯಕಾರ ಅಲ್ರೀ ಇವರೇ ಪೀಠಿಸ್ರ್ೀ ಇವರೇ
ಹಾ ಅವ್ರ ಯಾವ ಡೀನ್ ರೀ ಈಗ ಡೀನ್ ಪೋಸ್ಟ್ ಕೊಡರ ಅವ್ರಿಗೆ ದನ್ತ್ರಗ ಸಹ ಸಹಾಯಕಾರಕ್ಕೆ ಕೊಡರ್ರಿ
ನೋಡ್ರಿ ಮತ್ರ ಏನ್ ನಡಚಿ್ರರಿ
ಏನ ಇಲ್ರಿ ನಾಳೆ ಇ ಅದ್ರೀ ಬೀಳ ಕಡ ಸಮಾರಂಭ ಅದ್ರರಿ ಜರ ಎಲ್ಲಾ ಎಲ್ಲಾ ಇದು ಮಾಡತ್ತೀವ್ರೀ ತಯಾರಿ ಮಾಡತ್ತೀವ ನಾಳೆ ಕಾರ್ಯಕ್ರಮಕ ನೀ ನೋಡ್ರಿ ಅಡ್ಡಾಡ್ ಬರ್ತಾ ನೋಡ್ರಿ ಇಲ್ಲಿ ಇದು ಇದ ಆದತರಿ
ಹ್ಮ್ ಹ್ಮ್ ಮತ್ತೇನ್ ಇಲ್ರಿ ನೀವ್ ಹೇಳ್ಬ್ರಿ
ನಾವ್ ಏನ್ ಹೇಳ್ಬ್ರೀ ಮತ್ ನಾಳೆ ಪರೀಕ್ಷ ಅವ ಇಲ್ರರಿ ಮತ್ ಗ್ರೂಪ್ ನ ಮೆಸ್ಸೇಜ್ ಆಗ್ಲತ್ತಾರಲ್ರರಿ ಬ ಮತ್ತ ಯಾರಾರು ಬಿಡ್ತೀರಿ ಇಲ್ಲ ಅಂತ ಕೇಳ್ತಾರಲ್ ಪೋಲಾಕ ನ್ ಯಾರನ ಮತ್ತ ಇವತ್ತ ಏನ ಎಸ ಮಾಡ ಸ್ಪೆಷಲ್ ಕ್ಲಾಸ್ ಹಾಕಿರ ಅಂತಲ್ರರಿ
ಹ್ಮ್ ಅವ್ರಿಗೆ ಹಯಕಾರ್ ನೋಡ್ರಿ ಎರ್ಲ್ಲರ್ತವ್ರ ಇವ ಮಲ್ಲೆ ಮಲ್ಲೆ ನೋಡ್ರಿ ಎಟ್ಟತಿ ಎಟತಿ ಚಟ್ ಮಲ್ಯ ಎಷ್ಟು ಡೇಂಜರ್ ಹಾನ ರಿ ಇವ್ರು ಕೂತೋರಲ್ಲ ಅವರು ಮಾಡಿಲ್ಲಂತ ಹೇಳತನ್ ಕೆಲ್ಸ
ಹ್ಮ ಹಂಗದ್ರ ಹೆಂಗ ರಿ ನೀ ನೀ ನಿ ನಿಮ ಕೇಳ್ರ ಏನಂದ್ರ ನೀವು ಏನ್ ಮಾಡ್ರಿ ನೀ ಅಣಿಂಗ ಕೇಳಿದೇನ್ರರಿ ನಿಮ್ ಕೇಳಲ್ರಿಿ
ನಮಗ್ ಕೇಳಿದ ಬಿಟ್ರಿ ಗುಂಡಾಡ ಅವರು ಸ್ವಲ್ಪ ಮುಂದೆ ಇದ ಮಾಡ್ತಿ
ಏನ್ ಮಾಡ್ರ್ರಿ ಅವ ಅವ್ರ ಏನ ಕೆಲ್ಸನೇ ಮಾಡಿಲ್ಲಲ್ರರಿ ಏನ ಸ
ಗಂದ್ರ ಹಗಂದ್ರ ಯದ್ನದಷ್ಟ ನಾ ಮಾಡೀನಿ ರಿ ಕೆಲ್ಸತ್ಂದ್ರರು ಅವ್ರ ಕೆೇಸ್ಕೊಂಡ್ ಗಪ್ ಚುಪ್ ಗೊತ್ತೈತ್ ಅವ್ರ ಇವ ಮಾಡಿ ಕೆಲ್ಸದ ಗೊತ್ತೈತ್
ಫ್ರ ಇದು ಸುಮ್ಮ ಸುಳ್ಳು ಅಪಾದನ ಹಾಕ್ಲತ್ತಾರಂದ ಗೊತ್ತೈತೆೇನ್ರಿ
ಹ್ಮ್ ಕರ ನೋಡ್ರಿ
ಹಂಗ ಆದ್ರ ನಾವ ಮಾಡ್ದವ್ರಗ ಇದರ
ಮಾಡ್ದವರ್ ಬಿಟ ಮಾಡ್ಲಾರ್ದ ಹಿಡಿತಾರ ನೋಡ್ರಿ ಈಗ ಸಮೋಸ ಅದಾವ ಹೇಳಲ್ರಿ
ಇ ಕಾಣಲ್ಲ ಅನಸುತ್ತೆ
ಎಲ್ಲ ಸಮೋಸ ಇಲ್ಲ ರಿ ನನಗ ಗೊತ್ತೈತ ಇಲ್ಲ
ಇಲ್ಲ ಎಂತ
ಹ ಮನ ಮುಸ್ತಾರ ನಮ್ದ ಕರ್ರ ಬರೋತ ಉಂತಾಡ್ರಿ
ಯಾರ್ರೀ
ಅಪ್ಪ ಹುಡುಗೂರು ಕರಿಯಪ್ಪ ದಂಡಿ ಎಲ್ಲ ಕರಿಯಪ್ಪ ಇಲ್ಲ ಇಲ್ಲಿ ಇಲ್ರೀ ರೀ ಮತ್ರಿ
ಏನಲ್ರರಿ ಇದು ರಿ ಮುತ್ತಪ ಎಷ್ಟು ರೊಚ್ಚಿಗಿಯೇದ್ದಾನ ರಿ
ಹ್ ಒ ಅಡ್ರೆನ್ಸ್ ಬಿದ್ದಲ್ಲ ನು ರೋಚಿಗಿ ಏಳತನ ರಿ
ಹ ಮಾ ಕೆಲ್ಸ ಮಾಡೇನ್ರರಿ ರಚ್ಚಿ ಬೀಳ್ವಕ್ತ್ರಿ ಮತ್
ಕೆಲ್ಸ ಮಾಡ್ಯಲ್ಲವಾ ನಾನ ನಮ ನಾನು ನಾನು ಮುಂದೆ ಇದ್ದನಿಲ್ಲ ಮಾಡ್ಯ ಕೆಲ್ಸಾವ ಹಿಡಿದ್ ಬಂದೆವು ಎಲ್ಲ ಮಾಡ ಬಂದೆವು ಅವ ಏನತ್ತ ಅಲ್ಲಿ ಹುಳ ಆಡಸ್ಲತ್ತನ
ಇ ಮಾಡೇನ ಇಲ್ರರಿ ಮತ್ತ ಅಷ್ಟಕ್ಕ ಇದು ಇದು ಮಾಡ್ತಾರೀ
ಹುಳ ಆಟ ಆಡತ ನೋದ ತೊಂದು
ಹ್ಮ ಈ ಇಲ್ಲ ಅವ ಅವನೇ ಹೇಳ ನೋಡರೋದು ಯಾರ್ ಕ್ಲೋಸ್ ಇದ್ದೋರರಿಗೆಲ್ಲ ಅಟೆಂಡಸ್ ಆಗ್
ಹ್ಮ್ ಗೊತ್ತದ್ರಿ ಬಾಳ್ ಡೇಂಜರ್ ಲಗ್ತಂಗ ಗೊತ್ತು
ಹಾ ಹಿಂಗ ಅದ್ರ ಮತ್ತತ ಹ ನನ ನನ್ಗ ಅಟನ್ಸ್ ಬಾರಿ ಹಾಕಾರಿ ಹ ನಾ ಪ್ರದೀಪ್ ಪ್ರದೀಪ್ ಆಗಿಲ್ರ ನ
ಹಾ ಹ ಇವ ಒ ನಮ್ದು ನಮ್ದು ಅವ್ನೇ ಆಯ್ಕಾನ ನಮ್ದು ಅವ್ನೇ ಆಯ್ಕಾನಣ
ಅಸಿಸ್ಟೆಂಟ್ ಹಾಕೇನ ರಿ ಅವ್ರ ಸಹಾಯಕಾರ
ಹ
ಹಾ ರೀ ಆಕ್ರಿ ಇಟಿ ಇಟ್ರಷ್ಟದ್ರ ಹೊಸತಿನಿಲ್ಲಾ ಏನಾಗ್ರಿ
ಹ
ಹಾ ರಿ ಹಲೋ ಹಲೋ ಹಲೋ ರೀ ಹಲೋ ರೀ ಹಲೋ
ನನ್ ಕವತ ರೀ ಹಲೋ ಹಲೋ ನೆಟ್ವರ್ಕ್ ನೆಟ್ವರ್ಕ್ ಹಲೋ ಹಲೋ ಹ್ಮ ನೆಟ್ವರ್ಕ್ ಎಲ್ಲಿ ನೀವ್ ಎಲ್ಲಿದ್ದ್ರ ನೆಟ್ವರ್ಕ್ ಜಾಗದಾಗ ಬರ್ರಿ ಇಲ್ರರಿ ಆಕ ನಡ್ರಿ ಹಿಂಗ ಆದ್ರ ನಕ್ಸಾನ್ ಆತ್ ಕಟ್ ಆತ್ ನೋಡ್ರಿ ಡಿಸ್ಕನೆಕ್ಟ್ ಆತ್ರಿ
ಹಲೋ ನೆಟ ಬಂದ್ ಮಾಡಿ ಚಲೋ ಮಾಡಡ್ರಿ ನೋಡು ಹಲೋ ಹ ಹಾ ಮಾಡಲ್ ಮಾಡಲ್ ಹಲೋ ನೆಟ್ವರ್ಕ್ ಹಲೋ ಮಾತಾಡ್ರಿ ಹೆಂಗಗೆ ಸುಮ್ಮ ಸು ಮಾತಾಡ್ರಿ ಮತ್ತ ಇದದು್ರೀ ಎಲ್ಲೋ ಎಲ್ ಹೊಂಟ್ರೀ ಎಲ್ಲ ಎ ಹೊರಗಾರ ಇಟ್ಟ ಚಹಾ ಕುಡ್ಲಿಕ್ಕನ್ರಿ ಚಹಾ ಕುಡಿತಾರೇಏನ್ರಿ ಅವರು ಹ್ಮ್ ನಡೀತರಿೀ ನಿಮ್ದಲ್ಲಾ ಗೊಡ್ರಿದ್ರಿ
ಹಂಗಾದ್ರ ಹಿಂಗ್ರ ಇದ ಆತ್ರಿ ಇದು ನಾಳೆ ನಾಡ್ದ ಎರಡ ದಿನ ರಜೆ ಏನ್ರಿ
ಹ
ರಚೆ ರರಿ ನಟವರ್ಕ್ೇಳಲ್ಲಲ್ರರಿ ನಿಮ್ದು ಬಲಿ ವೈಸ್ ಕಾಟ್ ಕಾಟ್ ಕೇಳಸಲ ತ
ಆಯ್ತ್ಾಯ್ತ್ೀ ಮತ್ತ ಇದದು್ರರಿ ಲೈಹಿಕ ಶಿಕ್ಷಣ ಕ್ಲಾಸ್ ಇದ ತರಗತಿಿಯದೆೇಏನ್ೀ ಈಗ
ಹಕತು ಕ್ಲಾಸ್ ಬೈಲೆಕ್ಕೆ